ಹಲೋ
ಏನ್ ಮಾಡತ್ರಿ
ಸುಮ್ಮ ಕೂತಿೀವಿ ರೇಖಾನ್ ಕಾಯಕ್ ಕೊಡತ್ ನಾವ
ಹಾ ಕೊಟಿ
ಅಲ್ಲಾ
ಹಲೋ
ಏ ಮಾಡಐತಿ
ಊಟ ಮಾಡಿ ಬನ್ನಿ ಈಗ
ಈ ಬಟ್ರಲ್ಲ
ಹ್ಮ ಮತ್ತೆ ಕ್ಲಸ್ ಎತ್ತು ಎಷ್ಟತದೆ
ಹೋಗಲ್ಲ
ಈ ಮತ್ತಕ್ಕೆ ಅಡಕ್
ಎರಡು ಕಯಿ ನಾಲ್ಕು ಬರಿಚನ್
ಹ್ಮ್
ಹ್ಮ್ ಹ್ಮ್ ಆರಾಮದ
ಹ್ಮ್
ರಜೆ ಕೊಟ್ಟಿಲ್ಲ
ರಜೆ ಇಲ್ಲ ಎಕ್ಸಾಮ್ ಆಗಗ ಮಾಮ್ನು
ಈಗ
ಹ್ಮ್
ಬಂದ ರ ನಿಫ್ರೆಂಡ
ಅವರು ಮುಗ್ದ
ಅವ ಅರ್ಜರ್ ಮುದಂತ
ಹ್ಮ ಮತ್ತ ಅವ್ರದ್ದ ಬೇರೆ ನಮ್ದ್ ಬೇರೆ
ಹದ ಹ
ನಮ ದಿನ ಇವಾಗ ಸ್ಟಾರ್ಟ್ ಆತ
ಹ್ಮ್ ಹ್ಮ್
ನಿನ್ ಮಗಳ ಏನ್ ಮಾಡ್ತಾ
ನನ್ ಮಗ ಮಕ್ಕಂದ ಅಳೋಡ ಮಾಮ ಬಂದಿಲ್ಲ ಅಂತ ಕೇಳ್ ಸ ಮಕ್ಕಳ ಮಾಡರಿ
ಹ್ಮ್ ಈ ಅಬ್ಸಕಿ
ಮೋರ ಮೆತ್ಗನ್ ಕುಣಿತ ಏನಂತ ಮಾಡ್ಯಳ ಬರ್ಂದಿಲ್ ಬರಲ್ಂಟು
ಇಲ್ಲವಾ ಎಕ್ಸಾಮ್ವಾ
ಹ್ಮ್ ಎಸ್ಟ್ನೆ ಸೇಮ್.
ನಮ್ದು ಈ ಮೂರನೇ ವರ್ಷದ್ದ ಫೈನಲ್ ಎಕ್ಸಾಮ್.
ಮುಗಿತ ಅನು.
ಮೂರ್ ವರ್ಷಿಗಿ ಮುಗಿತದ.
ನಳೆಂದ ಮುಗ್ದದಲ್ಲ ಇಲ್ಲಿ ಎಮ ಬಿ ಎಸ್ ಪಾಸ್ ಅದನ್ವ.
ಹ್ಮ್ ಪಾಸ್ ಆದ.
ಹ್ಮ ಹ್ಮ್ ಆಯ್ತಾನ ಓದದಿಲ್ಲ ಅತ.
ಈಗ ಇನ್ನೊಂದ್ ವರ್ಷ ಅಲ್ಲಿ ಹೋಗಿ ಮಾಡ್ಬಕ್. ನಾವು ಡ್ಯೂಟಿ ಮಾಡ್ಬ ಕೆಲ್ಸ
ಹ್ಮ್, ಹ್ಮ್
ಎರಡ್ ವರ್ಷ ಸೀನಿಯರ್ ಮತ್ತ ನನಗಿಂತ ಅವನು.
ಹ್ಮ್ ಅದೇ ಮುಗತಿ ಒಂದು ಮನೆ ಅದು ಮಾಡಿದ್ರೆ ಅದಕ್ಕೆಂತ.
ಹ್ಮ್. ಒಂದೆ ಪಸ್ತ ಆಯ್ತಲ್ಲ. ಹ ಹ ಒಂದೇ.
ಹ್ಮ ಯಾರಲ್ಲ.
ಹ್ಮ್.
ಅವನ್ನ ಕೇಕಲ್ಲ ಕಟ್ಟ ಮಾಡು
ಹ್ಮ್.
ಹಾ ಸ
ನಮದ ಮುಗೀತು ಇನ್ನ ಎರಡು ವರ್ಷ.
ಅ ಬುರ್ಷ
ಹ್ಮ್. ನಿನ್ನೆ ಪವಿತ್ರ ಹಚ್ಚಿದ್ಲು.
ಎದಕ್ಕ.
ಇದೇ ಅಪ್ಪಾಗ ಚದ್
ಹಾ ಉಡ್ರೀಲ್.
ಹಾ.
ಪವಿ ಕಾಲೇಜ್ಗೆ ಹೋಗಿಲ್ಲ ಅಂತ.
ಹೋಗಿರ್ಬೇಕು. ಇಲ್ಲ ಏನ್ ಎಕ್ಸಾಮ್ ಇರ್ಬೇಕು ಅವಳುನು.
ನಲ್ಲ ರಜೆ ಕೋಟೆ ಅಲ್ಲ ಬರ್ಲತರಾ.
ಹ್ಮ ಎಕ್ಸಾಮ್ ಹದು
ಹ್ಮ ಮ ಈಗ ಸ್ಟಡಿ ಹಾಲಿಡೇ ಕೊಟ್ಟಿತ್ತರ ಓದಕ್ಕಕ.
ಹ್ಮ್ ಹೌದು ಸೂಟಿ ಕೊಟ್ರರಂತ್ ಶಿಗಿ ಸೂಟಿ ಭೀ ಆದಂತ ಗೊತ್ತ
ಹ್ಮ ಬರ್ತಾಳ ಬರ್ತ ಆದತ್ಲ ಯಾವಾಗ.
ಹ್ಮ.
ಯಾವಾಗ ನಾಡ್ದಾನ ಎಲ್ಲ ಇಪ್ಪತ್ತಾರಕಲ್ಲ ಮೊರಂ.
ಇವತ್ತ ಗುರುವಾರ ಆದ.
ಇವತ್ತಾ,
ಹ್ಮ್.
ಇವತ್ತೇನದ.
ಕದಲ್ ರತ್ರಿ
ಇವತ್ತದ್ದ ಎರಡ್ ಕಂದ ಎಡ್ತಾರನಾ ಹ್ಮ ಹಂದ ರಾಯ ತಿಪ್ಪ ತಾರಕ ಮುಹಿತೆ ಚನ
ಓ ಶುಕ್ರವಾರ ಶುಕ್ರವಾರ ಮುಗಿತ್ತದೆ ಹ್ಮ್
ನಿಮ ಡ್ಯೂಟಿಗೆ ಹೋಗ್ಯಲ್ಲ
ಎಲ್ಲಿಗ ಹೋಗಿಲ್ಲಪ್ಪಾ ಮನಗೆ ಇನ್ನ ಅಲ ಮನೆಗೆ ಇರ್ತಾಳಕಿ ಎಲ್ಲಿ ಗೋತಾ
ಹಾ ಮನಿ ಕತ್ತಾಕ್ಕ
ಮನ ಕಟ್ಟರಿಗೆ ಊಟ ಮಾಡಿ ಆಗ್ತಳ ನಮ ಪಾಪು ಆಗಿ ಬಬ್ರು ಊಟ ಮಾಡಿ ಹಾಕ್ತಾರ
ಮತ್ತೆ ಮನಿ ಕಟ್ಟದೆ ಎಲ್ಲಿಗ್ ಬಂದಯ್ತಿ ಇವಾಗ
ಚತ್ತು ಈಗ ಚತ್ತು ಹಾಕ್ತಾರ
ಹ್ಮ್್ಮ
ಹ್ಮ ಏನ್ ಮಾಡಕತಿ
ನಾನು ಕುಂತೀನಿ ಇ ನ ಕಸಿಗೆ ಹೋಗ್ಬಕ್ು
ಮುಂಜಾರೆ ಕ್ಲಾಸ್ ಇತ್ತೇ ನಾ ಫೋನ್ ಮಾಡಿದ್ವಿ
ಹ್ಮ ಮತ್ತ ಮುಂಜಾನೆ ಕ್ಲಾ ಶಿವಾಜ ಬ
ಹ್ಮ್ ಬರಲ್ಲ ನೀ ಮೋರಮ ಕ
ಮರಮ ಪರಲ್ಲ ನಮ ಎಕ್ಸಾಮ ಅವತ ಈಗ
ಹೌದಾ ಊಟ ಮಾಡಿದಿ
ಹಾ
ಏನ್ ಊಟ
ನಮ್ಗೆನ್ ಅತ್ತೇ ಚಪಾತಿ ಇದು ಬೆಂಡೆಕಾಯಿ
ಹ್ಮ್
ಕಾಳಪಲ್ಯ ಅನ್ನ ಸಾರ್
ಹ್ಮ್ ನಂಬಲ್ಲಿ ಏನೇನ್ ಮಾಡಿವ ಅಂತ ಇಷ್ಟ ಬರ್ಕ ಹೇಳ್ತನಿ ಸೊಪ್ಪು ಸಾರು ಮುದ್ದೆ ಹ್ಮ್ ಮುದ್ದೆ
ಹ್ಮ್
ಜೋಳಕಾಯ
ಹ್ಮ್
ಮತ್ತೆ ಇದು ಅನ್ನ
ಯಾರು ಎಲ್ಲ ನಿನ್ ಮಗಳ ಮರ ಎಳೇನ
ನನ್ನ ಮಗಳು ಮಾಡ್
ಹ್ಮ್
ನಿನ್ ಬರ್ತ್ಯ ಅಂತ ಮಾಡ್ಯಳ ನೀ ಬರವಲ್ಲೆ ಅಷ್ಟೇ
ಆಯ್ತು ಮುಂದೆ ನಮ್ಗ ಏನು ಹೊಟ್ಟೆ ತುಂಬಾ ಊಟ
ಹ್ಮ ನೀನು ಒಂದ್ ರೌಂಡ್ ಈಗ ಬರ್ತಿಲ್ಲ
ಹ್ಮ್
ಟಿಫಿನ್ ರೆಡಿ ಮಾಡಿರ್ತಾ
ಹ್ಮ್ ಎಲ್ಲ ಒಂದೇ ದಿನದಾಗ
ಹ್ಮ್ ಒಂದ್ ದಿನ ಎಲ್ಲಾ ಐಟಂ ಮಾಡ್ತಾಳ ಒಂದ ತಿಂಗಳ ಕುೂತ್ಕೊಂಡ್ ಉಣ್ಣಬೇಕು ನೀ
ಹ್ಮ
ಬರಬರಿ ಆತತ್ ಅಡ್ಗೆಗೆ ರಜೆ ಕೊಡ್ತಾಳೆ ಹಾಕಿ ಶನಿವಾರ ಆಯ್ತಾರ
ಶನಿವಾರ ಆಯ್ತಾರ ನಾವ್ ಮಾಡಬೇಕಾ
ಹ್ಮ ಹ್ಮ್ ಅವತ್ ಇರಲ್ಲಲ್ಲ ನಿಂದು
ಹ್ಮ್
ಹ್ಮ್ ಪವಿ ಹಚ್ಚಿದ್ಲಾ
ಹು ಹಚ್ಚಿದ್ಲಾಪ್ಪ
ನಾ ಹಲ್ಲು ತೋರಿಸ್ಕೊಂಡು ಬರಕೆ ಹೋಗಿದ್ನಲಪ್ಪ ಮೂರ್ ಸರಿ ಆಯ್ತು ಈವಾಗ ಹೋಗಬೇಕು ಮತ್ ಬಾ ಹಾನ್ನಾಕತರ
ಏನ್ ಇದು ಹುಳ ಆಗೈತ
ಹು ಹುಳ ಆಗೈತಿ ಅದು ಬಿದ್ದಿದ್ನೆಲ್ಲಾ ಡ್ಯಾಮೇಜ್ ಆಗಿತ್ತು
ಹಾ
ಎಂತನ ಬಾ ಬಾ ಬಾ ಬಾ
ತೆಗೆದುಹಾಕ್ತೇರೇನು ಅದು
ಏನ್ ಮಾಡ್ತಾರ ಏನ್ ಮಾಡಡ್ತಾರ ಕಡಿಮೆ ಆಗ್ಯದ ಹೆಂಗನ್ ತೋರ್ಸಿದ್ನಾಲ
ಹ್ಮ
ಇನ್ನ ಒಂದು ಸರಿ ಬಾರಮ್ಮ ಅಂತ ಹ ಈಗ ಹೋಗ್ಬೇಕು ಹಬ್ಬ ಮುಗಿಸಿಕೊಂಡು
ಹ್ಮ್
ಹ್ಮ್ ಎಷ್ಟು ಸರಿ ಬಾ ಅಂತಾರಪ್ಪ
ಮತ್ತೆ ಹೋಗಬೇಕು ಕರೆದಾಗ ಹ
ಯಾವ ಹಾಸ್ಪಿಟಲ್
ಹಾ
ಹೌದು
ಇದು ಇ ಎಸ್ ಐ
ಹ್ಮ್ ಮೆ ಓಡಾಡಸ್ತಾರಲ್ಲ ಅಲ್ಲಿ ಹೋದಾಗ
ಇಲ್ಲ ಫಸ್ಟಿಗೆ ಒಂದ ದಿನ ಲೇಟ್ ಯ್ತೆ ಚಿಟ್ಟಿ ತಗೊಂಡ್ ಹಕ್ ತಗೊಂಡ್ ಅಂದ್ರ ಡೆಂಟಲ್ಲ ಅದಲ್ಲಾ. ಜಗ್ಗೆ ಮೆ ಡಾಕ್. ಪಗಳು ಸ್ಟೂಡೆಂಟ್ ಗಳು ಅಂತಲ್ಲ ಜಗ್ಗೆ ಮಂದರ್. ಬಡ ಬಡ ನೋಡ್ತರ್ ಬಿಡು ಹಂಗೇನೆಲ್ಲ ಹೋಗೋಕೆ ಬೇಜಾರು. ದೂರ ಆತತ್ತಹಂಗ.
ಹ್ಮ್.
ಎಷ್ಟ್ ಕಿಲೋಮೀಟರ್ ಆಗುತ್ತೆ ಅವು ನಮ್ಮ್ಸುರ್ಪುರಿಂದ ಅಲ್ಲಿಗೆ.
ತುಪುರಂದ. ಇಲ್ಲಿಗ್ ಹೋಗಿ ಆ ಕಡೆ ಮತ್ತ ಆ್ತು. ಕರಿಗ ದಾಟಿ ಅಕ್ಕಡೆ ಹೋಗಬಬೇಕಕ್ಕಲ್ಲಾ.
ಹ್ಮ್.
ಆ ಕಡೆ ಒಂದ್ ಐದಾರ ಕಿಲೋಮೀಟರ್.
ಹ್ಮ್.
ಅಲ್ಲೇ ಆಯ್ತಾನ ಎಲ್ಲಷ್ಟು. ಪೂರಾ ಬಿಲ್ಡಿಂಗ್ ಕರಗದ ಇದ ಇತಲ್ಲ.
ಬತರಂಗ.
ಹಾ.
ಹ್ಮ್ ಹೋಗಿವಿ ಇನ್ನೊಂದ್ಸರಿ ಬಾಂದಾರ ಮತ್ ಹೋಗ್ಬೇಕು.
ಹೋಗ ಆರಾಮ್ ಇವಾಗೇಏನ್ ಬಸ್ ಪ್ರಿ ಅದಾವ.
ಅಯ್ಕ ಬಸ್ ಫ್ರೀ ಇದೆ ಅದ್ಕ್ಕೆ ಎಲ್ಲಾರ ಪ ಪ್ಲೇಸ್ ನೋಡ್ಕೊಂಡ್ ಬರ್ಬೇಕು.
ದಾಂಡಲಿ ಅಂತ ಬರೀ ದಾಂಡಲಿಗ್ ಬರತ್ತ.
ಹಯ್ ದಾಂಡೆಲಿ ಯಾರ.
ಪವತ್ರ ಸ ಅವ.
ಅಯ ಒಲೆವು ನಾನು ಅಲ್ಲಿ ಏನಿಲ್ಲ ನೋಡಕಂತದ.
ಯಾಕೇಏನಿಲ್ಲ ಮಸ್ತ್ ಆದಾರ. ನದಿ ಒಳಗೆ ಆತಾಡಿ.
ಬರ ನೀರ ನೀರ ಗಾಟ ಆ ಸುಸ್ತ ಆತದ ಅತ್ ಸಾರು ಕಟ್ಟಿ.
ಹಾ ಮತ್ತ್ ಮಜಾ ಬರ್ತತ್.
ಎಷ್ಟು ಮಂದಿ ಹೋಗಿರ್ತೋ ಅಷ್ಟ್ ಮಂದಿ ಸೇರ್ಸಿ ಹತ್ತು ಸಾವಿರ ಏನೋ ಒಬ್ರೊಬ್ರಿಗೆ ಹತ್ತುತ್ ಸಾವಿರ.
ಒಬ್ಬರಿಗೆ ಹದಿನೈದ ನೂರೂ ಹದಿನೈದು ನೂರ.
ಹೌದಾ. ಹದಿನೈನೂರದಾಗ ಆ. ತಡೆ. ಊಟ ಮಾಡಿ ಮನಗ್ ಬರದನಾ. ಎಂತ ಚಲೋ ಬಿುಡ ಎಷ್ಟು ದಿನಾನೇು. ಬಂತಾರೆಣ.
ಒಂದ್ ದಿನ ಅಷ್ಟೆ.
ಒಂದ ದಿನಕ್ಕೆ ಹದಿನೈನೂರಾ.
ಹ್ಮ.
ಹಾಂ ಹಾಂ
ಊಟ ಗಿಟಾ ಮಸ್ತ್ ಇರ್ತ ಏನೋ ಒಂದ್ ತಿನ್ನು ನಾನ್ ವೆಜ್ ಎಷ್ಟ ತಿನ್ನು
ಹ್ಮ್
ಯಗ್ ಗೆಲೆ ಮನೋ ಅಷ್ಟ ಐತೆ
ಚಿಕನ್ ಲಾಲಿಪಾಪ್ ಇಷ್ಟ ನೋಡಪ್ಪ ನಮ್ಮ.
ಚಿಕನ್ ಲಾಲಿಪಾಪ್ ಕೊಡಲ್ಲ ನೋಡು.
ಹ್ಮ ನಮ್ಗ ಅವೇ ಎಷ್ಟೋ ನೋಡಿಲ್ಲಿ ಅಜಿತಿ ಹೋಟಲ್ಗೆ ಹೋದಿವೆ ಅಂದ್ರ ಅವ್ನಿ ತಿಂತೀವಿ ನಾವು
ಚಿಕನ್ ಲಾಲಿಪಾಪ್ ಎಷ್ಟು ಒಂದ್ ನೂರ ಎಂಬತ್ತಕ್ಕ ಆರು ಪೀಸಾ ಇಲ್ ನಂಬಲ್ಲಿ ಅಷ್ಟೇ ಎರಡನೂರು ರೂಪಾಯಿಗೆ ಆರ್ ಪೀಸ್
ಹ್ಮ್ ತಾವು ನಾನ್ ವೆಜ್ ಕೊಡ್ತಾರ ಅಂತಲ್ಲ ಏನ್ ಕಬಾಬ್ ಕೊಡ್ತಾರನ ಅಷ್ಟು.
ಇಲ್ಲ ಇ ಚಿಕನ್ ನಮ್ ಗ್ರೇವಿ
ಗ್ರೇವಿಯ ನಾವು ಮನೆಯ ಮಾಡ್ತವಲ್ಲ ಆ ರೀತಿ ತ್ಯಾ ಚಪಾತಿ ಕೊಡ್ತಾರ್ ಏನ್ ಪರೋಟ ಕೊಡ್ತಾರ. ಚಪಾತಿನ ಚಪಾತಿ ಅಂದ್ರೆ ಇಷ್ಟ್ ನೋಡಪ್ಪಾ ನಮ್ ಪರಾಟನ ಕೊಡ್ಬೇಕ ಒಂದ ಇಲ್ಲಾಂತರ ತಂದೂರು ರೊಟ್ಟಿಯಾರ ಕೊಡ್ಬೇಕು ಒಂದ. ನಾವೇನು ಮನೆ ಚಪಾತಿ ಉಣಲೆನ್ನಾ
ಹ್ಮ್ ಮನ್ಯಾ ಏನ್ ಚಿಕನ್ ಉಣ್ಣಲೇನ
ಹ್ಮ್ ಚಿಕನ್ ಹೇಳುತಿವಿ ಅಂದ್ರೆ ಅವರು ಮಾಡ್ ಅಂಗ್ ನಮ್ ಮಾಡಕ್ ಬರಲ್ಲ
ಮತ್ ಚಪಾತಿನ ಅವ್ರು ಬೇರೆ ಮಾಡಿರ್ತಾರೆ.
ಹಾಂ ನೀರಾಗ ಆಡಕ್ ಹೋಗಬೇಕ ಅಂತ ಹೇಳ್ಕೊತೀನಿ ಇನ್ ಡೈರೆಕ್ಟ್
ಹ್ಮ್ ಮಸ್ತ್ ಸ್ವಿಮ್ಮಿಂಗ್ ಫೂಲ್ ಇರ್ತೈತಿ. ಎಷ್ಟತ್ತನಾ ಆಡು
ಯಾರ್ ಟೀಚರ್ಮ್ಮಗೆ ಇನ್ನೊಂದ್ ಸರಿ ಕರ್ಕೊಂಡ ಬಾ
ಹ್ಮ್ ಒಂದ ಒಂದ್ ದೊಡ್ಡ ಬಸ್ ಮುಸ್ಕ ಬರಬೇಕು ನೋಡು
ಯವ್ವ ಯಾರ್ ಯಾರ್ ಬರ್ತಾರ ಅಂತ ಹೇಳಾರ ಏ ಹೋಗೋದೆಲ್ಲ ಮುಗಿತ್ತು. ಇವಾಗ ಟೂರ್ ಹೋಗೋದೆಲ್ಲ ಮುಗೀತಿ ಇವಾಗ ಏನಿದ್ರ ಶಾಲಿ ಅಷ್ಟೆ ಇವಾಗೆಲ್ಲಾ ಬ್ಯುಸಿ ಇದ್ದಾರೆ ಈಗ ಶಾಲಿಗೆ ಹೋಗ್ಬೇಕಲ್ಲ ಮಕ್ಕಳೆಲ್ಲಾರ. ಎ...... ಗುಲ್ಬರ್ದದಕಿ ಎಕ್ಸಾಮ್ ಅವ ಆಯಿಕೆ ಬಿಜಾಪುರ್ದಾಗಿ. ಇವ. ಎಕ್ಸಾಮ್ ಇಲ್ಲೇನೋ ಬರ್ತೇನಿ ಅಂತೇಳ್. ಹೌದಿಲ್ಲೆ.
ಹ್ಮ.
ಹ್ಮ್ ಮತ್ತೆ ಈ ಶಾಪುರದವರು ಎಲ್ಲಾರೂ ಶಾಲಿಯ. ಇಲ್ಲಿ ನಮಗೂ ಎಲ್ಲಾ ಪಂಚಾಯ್ತಿ ಕೆಲ್ಸಗಳು ನಡ್ದ ವಜ್ಜಗೀಗ. ಅಲ್ಲಿ. ಅಲ್ಲಿ ಬೇರ್ನೂರಗನ ಕೂಲಿ ಕಾರ್ಮಿಕರ ಕೆಲ್ಸ ನಡದಾವ.
ಹ್ಮ.
ಹೋತರ. ಲ್ಲಾರ ಯಾರು ಬ್ಯುಸಿ ಇಲ್ಲ.
ಸೂಟ್ದಾಗ ಎಲ್ಲ.
ನೀವಾಗ. ಪ್ರೀತಿಯ ಏನ. ಈಗ ಒನ್ ಕಾಲೇಜಕ್ ಹೋಗ್ಬೇಕಾ ಎಂತ. ತುಂಬಾ ಹೊತ್ತ ಇದ್ರ ನಡಿತತದಲ್ಲ. ಅದಕ್ಕೆ ಕೇಳ್ದ ಈಗ ಏನ್ ಕೊಡ್ತಾರ ನಿಂಗ ಊಟ. ಹ್ಮ್ಮ್.
ಊಟದ ದಿನ ಚಪಾತಿನೆ.
ದಿನ ಚಪಾತಿ..
ಹ್ಮ್.
ಇಬ್ಳಿ ರೊಟ್ಟಿ ಫೇಮಸ್ ಆದಲ್ಲಾ..
ಪ್ರೇಮಾ ಸಬ್್ದರ ನಾಮದ ಹಾಸ್ಟೆಲ್.
ಹೌದಾ ರೊಟ್ಟಿ ಕೊಡ್ಬೇಕಾಗಿತ್ತು ಮಧ್ಯಾಹ್ನ ಮುಂಜಲಿ ಎಲ್ಲ ಹೂ ಅದನ್ನೇ ಚಪಾತಿ. ಹ ಆಯ್ತು ಮಾಡ್ತನ ತಗೋ ಎಲ್ಲಾ.
ಹಾ.